ಹಲೋ ನಮಸ್ತೆ ಹೇಳಿ
ನಮಸ್ತೆ ಚೆನ್ನಾಗಿದ್ದೀರ.
ಹಾ ಚೆನ್ನಾಗಿದ್ದೀವಿ ನೀವು
ನಾವು ಚೆನ್ನಾಗಿದ್ದೀವಿ
ಏನ್ ಮಾಡ್ತಿದ್ದೀರ
ನಾವು ನಡೆದಾಡುತ್ತಿದ್ದೀವಿ.
ಏನ್ ಮಾಡ್ತಿದೀರ.
ಓಡಾಡ್ತಾ ಇದೀವಿ.
ಓಡಾಡ್ತಿದ್ದೀರಾ ಏನ್ ಊಟ ಮಾಡಿದ್ರಾ. ನಾನ್ ಮಲ್ಗಿದ್ದೀನಿ ಆ ಹಾ ನಾನ್ ಮಲ್ಗಿದ್ದೀನಿ ಇನ್ನು
ಸ್ವಲ್ಪ ಊಟ ಕರಗ್ಲಿ ಅಂತ ಓಡಾಡ್ತಾ ಇದ್ವಿ.
ಆ ಹಾ
ನಿಮ್ದ ಊಟ ಆಯ್ತಾ.
ಹಾ ನಮ್ದು ಊಟ ಆಯ್ತು ಮಲ್ಗಿದೀವಿ ಈಗ.
ಏನ್ ಇಷ್ಟು ಬೇಗ ಮಲ್ಗಿದ್ದೀರ.
ಹಾ ಇವತ್ತು ಪರೀಕ್ಷೆ ಬೇರೆ ಇತ್ತು ನಿನ್ನೆ ಎಲ್ಲಾ ನಿದ್ದೆ ಇರ್ ಇಲ್ವಲ್ಲ ಅದಿಕ್ಕೆ ಇವತ್ ಮಲ್ಗ್ ಬಿಡಣ ಬೇಗ ಅಂತ
ಹ್ಮ್ ಊಟ ಏನ್ ಮಾಡಿದ್ರಿ.
ಅನ್ನಸ್ ರಸ
ಏನ್ ರಸ
ಜೀರ್ಗೆ ರಸ ನೀವೇನ್ ತಿಂದ್ರಿ
ನಾವು ಖಾರ ಪೊಂಗಲ್
ಹಾ ಹಾಂ ಎರಡು ಮಾಡ್ತಾರಾ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್.
ಹೌದು ಇವತ್ತು ಆ ಮಾಂಸ ಊಟ ಇತ್ತು.
ಆ ಹಾ
ಮಾಂಸ ತಿಂದೇ ಇರೋರ್ಗೆ ಸಿಹಿ ಊಟ.
ನೀವು ಪಿ ಜಿ ಯಲ್ ಇರೋದಾ
ಅಲ್ಲ ವಸತಿ ನಿಲಯದಲ್ಲಿದ್ದೀವಿ.
ಹೌದಾ
ಹಾ
ಮತ್ತೆ ಹೇಗಿತ್ತು ನಿಮ್ಮ ದಿನಾಚರಿ ಇವತ್ತು.
ನಮ್ದುೂ ಈ ದಿನ ತುಂಬ ಚೆನ್ನಾಗಿರ್ಲಿಲ್ಲ.
ಯಾಕೆ
ರೀಕ್ಷೆ ಇತ್ತು ಅದು ಪರೀಕ್ಷೆಯಲ್ಲಿ ನಾನ್ ಓದಿರುವ ಪ್ರಶ್ನೆ ಬಂದಿರ್ಲಿಲ್ಲ.
ಹಾ
ಹಾಗಾಗಿ ನಾನು ಓದಿರೋದುನ್ನೇ ಏನೋ ಒಂದು ಬರ್ದು ಬಂದೆ.
ಹೌದಾ ಬಿಡಿ ಚೆನ್ನಾಗ್ ಬರ್ದಿರ್ತೀರಾ ಪಾಸ್ ಆಗ್ತೀರ.
ಹೌದು ಪಾಸಾದ್ರೆ ಸಾಕು
ಹ ನೀವು ಪ್ರವಾಸಕ್ಕೆ ಎಲ್ ಹೋಗಿಲ್ವ.
ಇಲ್ಲ ಆ ಕಳೆದ ವರ್ಷ ಹೋಗಿದ್ವಿ ಈ ವರ್ಷ ಎಲ್ಲೂ ಹೋಗಿಲ್ಲ.
ಹೌದಾ
ನೀವು ಎಲ್ಲಿ ಹೋಗಿದ್ರಿ
ನಾನು ಎಲ್ಲೂ ಹೋಗಿಲ್ಲ ನನ್ನ ಗೆಳತಿರ್ನ ಕರಿತೀನಿ ಅವ್ರು ಏನೇನೋ ಹೇಳ್ತಾರೆ. ಅದು ಇದು ಅ ಅಲ್ ಹೋಗ್ಬೇಕು ಇಲ್ ಹೋಗ್ಬೇಕು ಅಂತ.
ಅದಿಕ್ಕೆ ಸುಮ್ನೆ ಆಗ್ಬಿಡೋದು ಆಮೇಲೆ
ನಿಮ್ ಗೆಳತಿಯರ್ ಹೇಳ್ತಾರ ನೀವ್ ಹೇಳ್ತೀರ.
ನಾವ್ ಹೇಳಲ್ಲ ನಮ್ಗೆಳತೀರ್ ಹೇಳ್ತಾರೆ.
ಹೌದಾ
ಹ್ಮ್
ನೀವು ಎಲ್ಲಿಗೆ ಕರ್ದಿದ್ರಿ ನಿಮ್ಮ ಗೆಳತಿ ಅವ್ರ್ನ
ನಾವು ಎಲ್ಲೆಲ್ಲೋ ಕರ್ದಿದೀವಿ ಬಿಡಿ ಬರೋದೇ ಇಲ್ಲ ಅಂತಾರೆ ಅವ್ರು.
ಆಹಾ
ಹ್ಮ್
ನೀವು ಹೋಗುವಂಥ ಜಾಗಕ್ ಕರ್ದ್ರೆ ಬರ್ತಾರಲ್ವ.
ನಾವು ಹೋಗುವಂತ ಜಾಗಕ್ಕೆ ಕರಿತೀವಿ ಅವ್ರು ಬರಲ್ಲ ಅಷ್ಟೆ. ನಮ್ಮನೆ ಬೈತಾರೆ ಅದು ಇದು ಪರೀಕ್ಷೆ ಇದೆ ಊರಿಗ್ ಹೋಗ್ಬೇ ಕು ಬೇರಿ ಕಾರಣ ಕೊಡ್ತಾರೆ.
ಅವರ ವ್ಯಕ್ತಿಗತ ಕಾರಣ ಅವರಿಗಿರುತ್ತೆ ಬಿಡಿ.
ಹಂಗ ಅಂತ ಬರ್ಬೇಕು ಗೆಳ್ತಿರ್ ಜೊತೆ ಎಲ್ಲ ಸುತ್ತ್ ಬೇಕು.
ಅದು ನಿಜಾನೆ
ಹಾ
ಆದರೆ ಸಮಯ ಸಂದರ್ಭ ಕೂಡಿ ಬರ್ಬೇಕಲ್ವ.
ನಾವು ಹೆಂಗ್ ಅನ್ಕೊತೀವೋ ಹಂಗೆ ನಾವ್ ಹೋಗ್ತಿವಿ ಅಂದಾಗ ಒಂದಿಟ್ಗಲ್ ಕಾಲ ಎಲ್ಲ ಕೂಡ್ ಬರುತ್ತೆ.
ಹಂಗಂತೀರ
ಹ ನಾವೇ ಮುಂದಕ್ ಹೋಗಿಲ್ಲ ಅಂದ್ರೆ ಕಾಲ ಪಾಪ ಹೆಂಗ್ ಮುಂದಕ್ ಹೋಗುತ್ತೇಳಿ.
ಹ್ಮ್ ಅವ್ರು ಕರ್ದಾಗ ನೀವ್ ಹೋಗಿದ್ರೆ ಅವ್ರು ಬರ್ತಿದ್ರೇನು.
ನಾವ್ ಅವ್ರ ಕರ್ದಾಗ ನಾವ್ ಹೋಗೇ ಹೋಗ್ತೀವಿ ಅವ್ರ್ ಬರಲ್ಲ ಅಷ್ಟೆ ಏನ್ ಮಾಡಕಾಗಲ್ಲ.
ಹ್ಮ್ ಯಾರು ನಿಮ್ಮ ಸ್ನೇಹಿತರು ಹಂಗೆ ಹೇಳು ವಂತವ್ರು.
ಇರ್ತಾರಲ್ಲ ಜೊತಲಿರೋರೆ ಸ್ನೇಹಿತರು.
ಅವ್ರಿಗೆ ನಾಮ ಏನು ಇಲ್ವ
ಹ ಅವೆಲ್ಲ ಇಲ್ಲ.
ಹ ಮತ್ತೇನು ಸಮಾಚಾರ
ಮತ್ತೆನೂ ಇಲ್ಲ ಹೆಂಗಿತ್ತು ನಿಮ್ ಪರೀಕ್ಷೆ ಮುಗಿದಿದೆ
ಹಾ
ಇನ್ನು ಮನೆಗೆ ಹೋಗ್ಬೇಕು
ಮನೆಗೆ ಹೋಗ್ಬೇಕು ಅಂದ್ರೆ ನೀವು ಮನೇೆಯಲ್ಲಿ ಇಲ್ವಾ ಈಗ
ಇಲ್ಲ ನಾವು ಹಾಸ್ಟೆಲ್ ಅಲ್ಲಿ ಇರೋದು
ಹ ಹಾ ಯಾವಾಗ ಹೋಗ್ತೀರಾ ಮತ್ತೆ ಮನೆಗೆ
ನಾವು ನಾಳೆ ಹೋಗ್ತೀವಿ ಮನೆಗೆ
ನಾಳೆ
ಹಾ
ಮತ್ತೆ ಹಿಂದಿರುಗೋದು
ಹಿಗೆಗದು ಸೋಮವಾರ
ಅದ್ಯಾಕೆ ಅಷ್ಟು ಬೇಗ
ಅಷ್ಟು ಬೇಗ ಆಮೇಲೆ ಇನ್ನೂ ಒಂದಷ್ಟು ಪರೀಕ್ಷೆಗಳಿದಾವೆ ನಮಗೆ
ಲ್ಯಾಬಿನ ಪರೀಕ್ಷೆ ಎಲ್ಲ ಅದಕ್ಕೆೆ
ಹ್ಮ್ ಮತ್ತೆ
ಮತ್ತೇನ ಏನು ಇಲ್ಲ
ನಿಮ್ಮ ಪದವಿ ನಂತರ ಏನು ಮಾಡಬೇಕೆಂದು ಯೋಚನೆ ನಿಮ್ಮ ಪದವಿ ನಂತರ ಏನ್ ಮಾಡ್ತೀರಾ
ಆಮೇಲೆ ಮದುವೆ ಆಗ್ತೀನಿ
ಮದುವೆ ಆಗ್ತೀರಾ
ಹೌದು
ಏಕೆ ಓದಿ
ಸಾಕಾಗಿದೆ ಹೌದು
ಕೆಲಸ ಏನು ಯೋಚನೆ ಇಲ್ವಾ
ಬೇಡ ಬೇಡ ಈಗ ಸದ್ಯಕ್ಕೇಏನೋ ಬೇಡ ಮದವಾಗ ಸುಮ್ಮನೆ ನಮಗೆ
ಹ್ಞೂ ಮತ್ತೆ ಮದುವೆ ನಂತರ ನಿಮ್ಮ ಗಂಡ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆಮೇಲೆ ಕಷ್ಟ ಅಲ್ವಾ
ಆಮೇಲೆ ಹೋಗೋದು ಹೆಂಗಿದ್ರು ನಾಲೆಜ್ ಇರುತ್ತಲ್ವಾ ಬುದ್ದಿ ಎಲ್ಲಾ ಅದಕ್ಕೆ ಆಮೇಲೆ
ಹಾಗೆ ಅನ್ಕೋಬೇಡಿ ಮದುವೆ ಆಗೋಷ್ಟರಲ್ಲಿ ನೀವೆಲ್ಲ ಓದಿರ್ಬೋದು ನಿಮ್ಮ ಕಲ ಎಲ್ಲ ಕಲೆ
ಇಲ್ಲ ಇಲ್ಲ ನಾನು ಎಲ್ಲಾ ಕಲ್ತ್ಕೊಂತಿರ್ತೀನಿ ಯಾವಾಗ್ಲೂ ಬಿಡದಲ್ಲ
ಹಾ ನಿಮ್ಮಗ
ಅಂತ ಪರಿಸ್ಥಿತಿ ಬಂದ್ರೆ ಆಾಗ ನೋಡ್ಬೋದು
ನಿಮಗೆ ಬರುವಂಥ ಗಂಡ ನಿಮ್ಮನ್ನು ಕೆಲಸಕ್ಕೆ ಓದೋಕ್ಕೆ ಕಲಿಸಲಿಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ
ಆವಾಗ ಏನು ಮಾಡೋಕ್ಕಾಗಲ್ಲ ಐಸ್ ಮಾಡಿ ಹೋಗ್ತೀನ ಅಷ್ಟೆ
ಅದಕ್ಕೆ ಈಗ ಮದುವೆ ಆಗದೀರಾ ಓದು ಪೂರ್ಣ ಮಾಡಿ ಮತ್ತೆ ಕೆಲಸ ಮಾಡಿ ಆಮೇಲೆ ಮದುವೆ ಆಾಗಿಿ
ಈಗ ಇನ್ನು ಟೈಮ್ ಇದೆ ಬಿಡಿ ಅದಕ್ಕೆಲ್ಲ
ಇನ್ನೇನು ಆಗೋಯ್ತಲ್ಲ ನಿಮ್ಮ ಪದವಿ ಇನ್ನು ಒಂದು ವರ್ಷ ಏನೋ ಇದೆ ಅನಿಸುತ್ತೆ
ಒಂದು ವರ್ಷ ಹಾ ಒಂದು ವರ್ಷ ಅಷ್ಟೆ
ಹ ಒಂದು ವರ್ಷದ ಒಳಗೆ ಏನು ಅಂತ ನಿರ್ಣಯ ಮಾಡಿ ಹ್ಮ್
ನಿಮ್ದು ಮುಗಿತಾ ಅಥವಾ ಇನ್ನು ಇದಯಾ.
ನಮ್ಮದು ನಿಮ್ಮ ಹಾಗೆಯೇ ಇನ್ನೂ ಒಂದು ವರ್ಷ ಇದೆ.
ಹೌದಾ.
ಹ.
ಸರಿ ಸರಿ.
ಮತ್ತೇನು ಸಮಾಚಾರ. ಇಲ್ಲ ನಮಗೆ ಅಡುಿಗೆಗೆ ನಮಗೂ ಅಡುಗೆಗೆ ತುಂಬ ದೂರ.
ಹೌದಾ ಯಾಕೆ.
ಅಡುಿಗೆ ಮನೆಗೆ ಹೋಗೋದಾದರೆ ತಿನ್ನೋದಕ್ಕೆ ಅಷ್ಟೇ ನಾವು ಹೋಗ್ತೀವಿ.
ಕಲಿಬೇಕು ಎಲ್ಲ ಹೆಣ ಮಕ್. ಅ್ಮೇಲೆ ಅದೆಲ್ಲ ಕಲ್ತಿರ್ಬೇಕು ಅಲ್ವಾ
ಹೆಣ್ಣು ಅಂದಮೇಲೆ ಕಲಿಬೇಕು ಅನ್ನೋದು ಅದೆಲ್ಲ ನಾನು. ಪ್ರೋತ್ಸಾಹ ಕೊಡಲ್ಲ. ಹೌದು ಅದು ಏನೋ ಅಡಿಗೆ. ಅಡುಗೆ ಮಾಡಬೇಕು ಅಡಗೆ ಕಲಿಬೇಕು ಅನ್ನೋದು ಬರೀ ಹೆಣ್ಣು ಮಕ್ಳ ಕೆಲಸ ಅಷ್ಟೇ ಅಲ್ಲ ಗಂಡು ಮಕ್ಕಳು.
ಈಗಿನ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಮಾಡುತ್ತಾರೆ. ಆದರೆ ಅದು ನಮ್ಮ ಇದು ಏನದು ನಮಗೇ ಸಹಾಯವಾಗುತ್ತದೆ ಅಲ್ಲವೇ.
ಹಾ ಹೌದು. ನಾನು ಕಲಿಬೇಕಂತ ಪ್ರಯತ್ನ ಮಾಡಿದ್ದೀನಿ ಅಂದರೆ ಮಾಡ್ತೀನಿ. ನನ್ನ.
ಹಾ ಹೇಳಿ ಮುಂದಕ್ಕೆ.
ನನ್ನ ಚಟುವಟಿಕೆಗಳು ನನ್ನ ಹಬ್. ಅಭ್ಯಾಸಗಳು ಅದಕ್ಕೆ ಪ್ರೋತ್ಸಾಹ ಕೊಡುವುದಿಲ್ಲ.
ಹಾ ಹಾ. ಮಾಡಿ ನೀವು.
ನಮಗೆ ಸ್ವಲ್ಪ. ಏನು. ಕೆಲಸ ಸುಂಬೇರಿತಾನ ನಾವು.
ಹೌದಾ
ಹ.
ನಿಮಗೆ ಬರುತ್ತೆ ಅಡುಗೆ ಮಾಡೋಕ್ಕೆ.
ನಂಗೆ ಅಡಗೆ ಮಾಡೋಕ್ಕೂ ಬರುತ್ತೆ ತಿನ್ನೋದಿಕ್ಕೂ ಬರುತ್ತೆ. ಎಲ್ಲಾನು ಮಾಡ್ತೀನಿ ನಾನ್ ಹೌದು.
ಅಡಗೆ ಮಾಡೆ. ೀರಾ ನೀವು.
ನಿಮಗೇನು ಬೇಕು ಹೇಳಿ ನಾನೆಲ್ಲ ಮಾಡ್ಕೊಡ್ತೀನಿ.
ಓ ಹೋ ಪೊಂಗಲ್ ಮಾಡ್ತೀರಾ ಆದರೆ.
ಪೊಂಗಲ್.
ಹಾ.
ಬೆಲ್ದನ ಬೆಲ್ದನ ಮಾಡ್ತೀಿ.
ಕಾಲದು ಪೊಂಗಲು.
ಖಾರ ಹ ಬರುತ್ತೆ.
ಹೇಳಿ ಏನೇನು ಪದಾರ್ಥಗಳ ಹಾಕ್ಬೇಕುದಕ್ಕೆ.
ಏನಾಕ್ತಿರ ಆ ಖಾರ ಪೊಂಗಲ್ಗೆ ಏನಾಕ್ಬೇಕ್ ರಾ ಆಗ್ತೀರಾ ಅಷ್ಟೇ ಅಲ್ವಾ ಯೂಟ್ಯೂಬ್ ನೋಡಿ ಅದ್ರಲ್ಲೇ ತೋರಿಸ್ತಾರೆ. ನ ನಾನೆಲ್ಲಾ ಯೂಟ್ಯೂಬಲ್ ನೋಡೇ ಅಪ್ಪ ಮಾಡೋದು. ಯೂಟ್ಯೂಬ್ ಅಲ್ ನೋಡಿದ್ರೆ ನಾವು ಮಾಡ್ಬೋದು ನೀನು ಮಾಡ್ಬೋದು.
ಹಂಗೆ ನಿಮಗೆ ಸ್ವಂತ ಅಡುಗೆ ಮಾಡೋಕ್ ಯಾವುದು ಬರಲ್ಲ ಅಂತ ಆಯಿತು.
ಸ್ವಂತಾನೇ ಮಾಡ್ತಿರೋದು ನಾನು ಯೂಟ್ಯೂ ಯೂಟ್ಯೂಬ್ ಏನ್ ಬಂದ್ ಮಾಡ್ಕೊಡುತ್ತಾ ಇಲ್ವಲ್ಲ ಅದು ಹೇಳು ತ್ತೆ ನಾನ್ ಸ್ವಂತ ಮಾಡ್ತೀನಿ.
ಅದು ನೀವು ನಿಮ್ಮ ಒಂದು ಕಲೆಯಿಂದ ಮಾಡ್ತಾ ಇಲ್ಲ ನೋಡಿ
ನನ್ ನನ್ ಕಳೇನೇ ಆಗ್ತಿರೋದು ಅಲ್ಲಿ ನಾನು ಬೇರೆಯಾವ್ರ್ದ್ ಹಾಕ್ತಿಲ್ಲ. ಅವ್ರ್ ಹೇಳೋದೆಲ್ಲ ಹಾಕಲ್ಲ ಬೇರೆ ಬೇರೆ ಇವ್ ಇದ್ ಮಾಡ್ತೀನಿದು. ವಿವಿಧ ವಿಧವಾದ ಪದಾರ್ಥಗಳನ್ನ ಹಾಕತೀನಿ ಅಷ್ಟೇ.
ಆಹಾ ನೀವು ನಿಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಮಾಡ್ತೀರ.
ಹಾ ಹೌದು
ತಿನ್ನೋ ತಿಂದ ವ್ಯಕ್ತಿ ಬದುಕೆ ಇರ್ತಾರ.
ಬದ್ಕೆ ಇರ್ತಾರೆ ನೀವ್ ಬನ್ನಿ ನಿಮಿಗ್ ಒಂದ್ಸತಿ ಮಾಡ್ಕೊಡ್
ಅಂತ ಅಂತಹ ಸಾಹಸ ಅಂತಹ ಸಾಹಸ ನಾನು ಮಾಡುವುದಿಲ್ಲ ಬಿಡಿ.
ಏಯ್ ಮಾಡಿ ಪರ್ವಾಗಿಲ್
ಅಂದ್ರೆ ನಾನು ಬದುಕಬೇಕಂತ ನಿಮಗಿಲ್ವ?
ಸರಿ ನಿಮ್ಮ ಜೊತೆಗ್ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು.
ಪರ್ವಾಗಿಲ್ಲ ಮಾತಾಡಿ.
ಇಲ್ಲ ಈಗ ಸ್ವಲ್ಪ ಮಲ್ಕೊಳ್ಳೋಣ ಆಮೇಲೆನೊ ಮಾಡಣ. ಮತ್ತೆ ನಿಮಗ್ ಬೇಜಾರಾದಾಗ ನನಗೆ ಕರೆ ಮಾಡಿ.
ಹಾ ಸರಿ ಶುಭರಾತ್ರಿ ಹ್ಮ್ ಧನ್ಯವಾದಗಳ್
ಧನ್ಯವಾದ.